ಹಾ ಹೇಳ ಕಟ್ ಆಯ್ತ್ರಿ ಯಾವಾಗ್ರೀ ಅವಾಗ್ಲ ರೀ ಹಾಂ ಹಗೆ ಕಟ್ಐತ್ ರೀ ಮಗ ಮಳೆ ಹೊಂಟತ್ ರೀ ನಿಮ್ಮ ಕಡೆ
ಅ ಕಡೆಯಿಂದ ಬರ್ಲದ್ರೆ ಜಗ್ಗಿ ಅದ್ರ.
ಹೌದ್ರಿ ಅದಾರ ಅದಾರೆ ಬಾಳ್ ಅದಾರಿ. ಹ್ಮ್ ಹಾ ಎಕ್ಸಾಮ್ ಡ್ಯೂಟಿ ಮಾಡಿ ನೋಡ. ನಿ ನೀವು ಬಂದಿದ್ರ ಎಕ್ಸಾಮ್ಗೆ.
ಹೆಂಗಿದ್ದು ನಮ್ ಬ್ಲಾಕ್ ಯಾರು ತಗೊಂಡ ನಮ್ ಉಊರ ಯಾರ್ ತಗೊಂಡ್ರ. ಹಾ ಅದೇ ರ ನಿಮ್ಫೋನ್ ಹಚ್ಚಿದ ನೀವು ರಿಸೀವ್ ಮಾಡ್ಲಿಲ್ಲ ಅದಕ್ಕೆ ನಾನು ತಲೆಕೆಡಿಸಿಕೊಳ್ಳಲ್ಲ.
ಲ್ ವ ಇವತ್ತ.
ಇಲ್ಲ ಇಲ್ಲ ಅವ್ರು ಬಂದಿರ್ಲಿಲ್ಲ ಬಂದಿದ್ರು ಬಟ್ ಬೇರೆ ಬ್ಲಾಕ್ ತಗೊಂಡೋರ ಅವ್ರು ನಾ.
ಹೌದ್ರಿ ಯಾಕ ನೀವ್ ಹೇಳಲನ್ರಿ ನಮ್ಲಾಕ್ನಾಗ ಬೀಳಂತ.
ಎಲ್ಲಾ ಹೇಳಿದವ್ರಿ ಬಟ್ ಅವ್ರಲ್ಲಿ. ಫ್ರೆಂಡ್ಸ್ ಗಳು ಜಾಸ್ತಿ ಇದ್ರರಲ್ ರರಿ ಅವ್ಡೆ ಅವ್ರ ಕಡೆ ಹೋದ್ರ ಎಲ್ಲ ಪೇರ್ ನಿನಗೆ ಮಾಡಿದಂಗಗೆ ಬೇರೆ ನರು ಮಾಡಣ. ಕಡೆ ಹೋದರು.
ಓಹ ಅವಂಗ ಏನ್ ಅಂದ್ರ ಅವಾಗವಾಗ ಕೈ ಕೊಡ್ತಾರ ಏನ್ರೀ ಅವ್ರನ.
ಕೈ ಅಂಥ ಅಲ್ರೀ ಲಾಸ್ಟ್ ಮುಮೆಂಟ್ ಬಂದ್ರು.
ನಿಮ್ಗ ಅಂತರ ಆಬೇಕ್ರಿ.
ಸುಮ್ನೆ ಬಂದ ಒಂದು ವಿಸಿಟ್ ಮಾಡಿ ಹೋದ್ರ ಅಷ್ಟೆ ಮತ್ತೇನಿಲ್ಲ.
ಮಳೆ ಮುಂದಕ್ಕೆ ಹೋಯ್ತು ನೋಡ್ರಿ ಗಾಳಿಗೆ ಹ್ಮ್. ಗಾಳಿ ಬೀಸಕತೈತ್ರಿ. ಗಾಳಿ ಬಿಸಸಕತ್ತತ್ರಿ ಮಳಿ ಎಲ್ಲ ಬರಕತ್ತತ್.
ಅದೇ ಅದೇ ರೀ ಇಡೀ ಇಂಡ್ಯಾ ಪೂರಾನ ಮಳನೇ ಇಲ್ರರಿ. ಇ ಈ ವರ್ಷ ಮೋಡಗಳೇ ಇಲ್ಲ ಅವರೇಜ್. ಈ ಮಾನ್ಸನ್ ಎಷ್ಟ್ ಬರುತ್ತಾ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಕಡಿಮೆ ಆಗತೆತ್ರಿ. ಹವಾಮಾನ ಇಲಾಖೆ ಹೇಳದ ಪ್ರಕಾರ. ಏ ಅದು ಬರ್ತ್ರಿ ಹಂಗೇನಿಲ್ಲ ಅದ ಕಾಸ್ಟ್ ಬರ್ತ್ರಿ ಜಾಸ್ತಿ.
ಕಾಸ್.
ಹಾ ಮೋಡ ಬಿತ್ತಾನೆ ಹ. ಕರ್ಕಾ ಮೋಡ ಹೌದು ಸಲ್ಫರ್ ಏನ ಮಾಡ್ತಾರೆ ಅದ ಈಗ.
ಸಲ್ಫರ್ ಐಡ್ರೈಡ್. ಸಲ್ಫರ್ ಐ ಡಿಡ್ ಆಗ್ತದೆ. ಹಾ ಫುಲ್ಲು ಹಾ ರಿ. ಹಾ ಸಿಲ್ವರ ಏನ ಬರುತ್ತೆ.
ಹ ಸಿಲ್ ಸಲ್ಫರ್ ಹೈಡ್ರೋಡೆ ಅಲ್ಲ ಸಿಲ್ವರ್ ಹೈಡ್ರೋಡೆ. ಹ ನೋಡಿ ಹಿಂಗ ಡಿಸ್ಕಷನ್ ಮಾಡ್ತಾ ಇದ್ರೆ ಒಂದು ಒಂದು ನಿಮಿಷ. ಗೊತ್ತ್ತ ಹೋಗ್ತ. ಕೋಶನ್ ಕೇಳ್ರಿ ನನ್ಗೆ ಯಾವ್ದಾದ್ರ ನೀವು ಓದಿದ್ರ ಬಗ್ಗೆ ನ ನನ್ಗೆ ಎಷ್ಟು ನಿಪದಾಯ.
ಏನ್ ಓದಿಲ್ಲ ನೋಡ್ರಿ ನೀವೇ ಹೇಳ್ಬೇಕ ನೋಡ್ರಿ. ವಿಲೇಜ್ ಅಕೌಂಟ್ ಎನ್ಟ್ ಬಿಡ್ತಾರಂತತ್ ನೋಡ್ರಿ ಚಂದ್ ಓದ್ ಬರ್ರಿ ಹಿಂಗ ಯಾಕ ಮಾಡ್ತಿರಿ.
ಟೈಮ್ ಇಲ್ರಿ ನನ್ಗ.
ಟೈಮ್ ಹೆಂಗಿಲ್ರಿ ಟೈಮ್ ಮಾಡ್ಕೊಂಡ್ರಿ ಎಲ್ಲಾ ಟೈಮ್ ಆಗ್ತತ್ರಿ ನೀವು ಮಾಡ್ಕೊಲ ಅಂತ ಹೇಳ್ರಿ.
ಇದು ಒಂದ ಮಾಡಲತನಲ್ಲ ಅದಕ್ಕೆ ಟೈಮ್ ನಂಗ.
ಟೈಮ್ ಎಲ್ಲಾ ಮಾಡ್ಕೊಂಡ್ರ ಆಗತ್ರಿ ಸಂಜೆ ಮಾಡ್ಬೇಕ್ರೀ ಇದೆಲ್ಲಾ.
ಯಾವ್ದ ಸಂಜೆ ಮಾಡಿ ಅದು ಮಾಡಿ ನಮ್ದ ಡೈಲಿ ಒಂದೊಂದ್ ಮುಗಿಸಸ್ಬೇಕತ್ ನಮ್ಗ್.
ಹೌದೌದ ಏನ್ರರಿ ನಡತದ್ರಿ ಜೋರ ಅದ.
ಸಿದ್ದಿ ಅವ್ರು ಪೋನ ಚಲತಾರ ಬರ್ತ ದಸಲ ಅಂದ ನಾವವು ಊರಿಗೆ ಬಂದಿವವಿ.
ಹೌದ್ರಿ ಯಾಕ ಸಾ ಪ್ರ ಏನ.
ಹ್ಮ ಸಿದ್ಧ ಸಪ ಅಲ್ಲಿ ಆಸ್ಲಕ್ಕ ನಾವು.
ಬರ್ತಡ ಮತ್ತೆ ನಿಂಗೆ ಒಂದ ಬರ್ತಡೇ ಇಲ್ಲೇ ಊರಾಗ ಮಾಡಲ್ಲ.
ಹ ಹೌದು ಇಲ್ಲಿ ಬಂದ್ರು ತಿಂಡಿಜಗ ನಾನ ಏನ್ ಮಾಡಾಕಾದ ಅಂತ ನಾನು ಬಂದೆ ನ ಎಕ್ಸಾಮ್ ಉಸ್ಕೊಂಡು.
ಹೌದ್ರಿ ಎಲ್ಲಿ ಬಂದ್ರಿ.
ಅವರು ಮದ್ಲ ದವ್ರ ಬಂದ ನಮ ಫನ್ ಅಸ್ ಆಗದೆ ಇ್ರರಿಗೆೇ ಇರ್ಬೇಕ ನಮಗೆ ಏನ್ ಬಿಡೂ ನಾ ಎಕ್ಸಾಮ್ಸ್ಕೊಂಡ್ಬದ್ರಂತ ಬಂದೇ. ಅವಗೆ
ಹಾ ಹಾ ಹಾ ಹ್ಮ ಅಂದ್ರ ಈಗ ಶಾಪಗಾರ ಏನ್ರೀ ಅವ್ರ
ಬರಾಪಡ್ತ ನವುಬ್ರು ಉಳ್ಕೊಂಡ್ರಿ ಬರ ಕರ್ಕೊ ಬರ್ತೇ ರ್ತನ ಅವ್ರ್ದ ಏನಾಗತ್ತಾ ಲಾಸ್ಟ್ ಪೇಪರ್ ಇತ್ತುಂತ ಅವ್ರಗ ಊರ ಸತ್ತಿದ್ದಾರೆ
ಇಲ್ಲೇ ಸತ್ತದಾರ ಮತ್ತೆ ಬರ್ತ್ಡೇ ಮಾಡ್ತೀವಿ ಅಂತ ಅಂದ್ರಿ
ಮಳೆ ನಿಂತತ್ ಮಳೆ ಮಳೆನ ಬರ್ಲಿ ಫಸ್ಟ್ ಆಮೇಾಗ ಬರ್ತಾನನೆ ಮಾಡಿದೆ ನಡಿತಾ ಬಿಟ್ರ ನಡ ನಾಳೆ ನಳೆ ಪೋಸ್ಟ್ ಪೋನ್ ಮಾಡಿದ್ರ ನಡೀ ಬರ್ತೇ
ಹಾ ನಡತರ್ತವ್ರೀ ಬಾಯ್ಸ್ ಪೂರಾ ನಡೀತರ್ತವ್ರೀ
ಏ ಗಾಳಿ ಸ್ವಪ್ ಸ್ಟಾಪ್ ಮಾಡಕ್ ಹೇಳ್ರಿ ಮಳೆ ಅಂತ್ ಸಿಕ್ಕಾಪಟ್ಟೆ ಬರ್ತತ
ಅಲ್ಲ ಹತ್ತು ಸಾವಿರ ರೂಪಾಯಿಲ್ಲಿ ಲಾಸ್ ಆಗಿೆ ಅನ್ಕೊಂಡಿದೀರ ನಾನು ಈ ವರ್ಷ
ಯಕ್ರ
ಬೀಜಕ್ ರೀ ಬೀಜ ಹಾಕಿವ್ರಿ ಮತ್ತ ಗೊಬ್ಬರ ಹಾಕಿವ್ರರಿ ಮತ್ತ ಇದು
ಎಲ್ಲಾ ಬರ್ತದತವ್ರಿ ಅಂದ್ರೂ ಒಂದೊಂದ್ ತೋಲಿ ಹೋಗ್ತವ್ರಿ ಅವು ಒಂದೊಂದು ತೋಲು ಹೋಗ್ಕ್ಕವ್ರಿ ಅವ ಎಲ್ಲ ಮತ್ತೆ ಏನ್ ಮಾಡಾಕ್ಕ ಆಗಲ್ಲ
ಊರ್ತೂರಾವ ಏನ ನಾ ಸಣ್ಣ ಪುಟ್ಟ ಕಾಷ್ಟ ಆದ್ರೆ ಏನಾಗಲ್ರೀ ಇ
ಇದವ್ರೀ ಮಳೆ ಬರ್ತತ್ತ ಸ್ವಲ್ಪ ಯಾಕೋ ಬರಲಗೈತ್ರಿ ನಾಲ್ಕ ಐದ್ ದಿನ ದವ್ರ ಕಂತು ಇಂತು ಕಣ್ಣ ತಗ್ದನ್ರಿೀ ನಮ್ಮ್ ಒಲ ಎಲ್ಲ ಲೀಸಿಗ್ ಹಾಕಿವವ್ರಿ ನಾವವು ಲೇಸಿಗ್ ಹಾಕಿವವ್ರಿ
ಏ್ ಮಾಡಬೇಕಿತ್ ನೋಡ್ರಿ ಈ ವರ್ಷ ಚೆನ್ನಾಗಿತ್ತು
ಯಾವ ಮಾಡಮ್ರಿ ನಮ್ ಮನಾಗ ಯಾರಿಲ್ಲ ಬಾಯ್ಸು ಇದ್ರನು ಮಾಡಕ್ ಆಗಲ್ರಿ
ಎದುರಾಗ ರಿ
ಒಂದ ಒಂದ್ ಆರ್ ಸಾವಿರ್ ಮಾಡ್ರಿ ನನ್ಗೆ ಅರ್ಜೆಂಟ್ ಬೇಕಾರ
ಹೌದ್ರಿ ಹಾ ಹಾ ನಿಮ್ಗೆ ಯಾವಾಗ್ನೂ ಅರ್ಜೆಂಟ್ ಇರ್ತದ್ರೀ ನಾವ್ ನಿಮ್ ಫ್ರೆಂಡ್ ಕೇಳ್ತವ ತೋ್ರೀ ನಿಮ ಫ್ರೆಂಡ್ ಕೇಳ್ತವ್ರೀ ಅರ್ಜೆಂಟ್ ಮತ್ತ ಹೋ ಸರಿ ಲೈಸೆನ್ಸ್ ಮಾಡ್ಸ ಕೊಟ್ಟಾರಲ್ಲ ಅಲ್ರರಿ ಹೋದ್ ಸರಿ ಅರ್ಜೆಂಟ್ ಲೈಸೆನ್ಸ್ ಮಾಡ್ಕ ಕೊಟ್ಟಾರಲ್ರರಿ ಈಸರನ್ನು ಹೇಳ್ತೀನಿ ತೋರಿ ನಾನು
ಇ ನಿಮ್ದು ಈ ಕಡೆ ಆಟದು ಅಲ್ಲಾ ರಿ
ಯಾವ್ದ್ರಿ
ಹಾ ಲೈಸೆನ್ಸ್ ಮಾಡ್ಸಾಕ್ ಕೊಟ್ಟಿದ್ರಲ್
ಹ್ಮ್
ಹೇಳಲಿ ಇಬಡಿ ನೀವ ಏನ್ ಅರ್ನ್ ಮಾಡ್ಲಾಯ್ತಿೀರಿ ಏನಾಗ
ಮನ್ಡ್ ತಿಂದಿರ್ ತೋರಿ ಮತ್ತ ನಾಟಕ ಮಾಡ್ತಿರ್ ಮ್ಯಾಲ
ಹೌದೌದು ಕೊಟ್ಟಿದ ಏನ್ ಕೌಂಟ್ ಇತ್ತು ಹೇಳ್ ಬಿಡ್ರಿ ಸ್ಕ್ರೀನ್ ಶಾಟ್ ಇದ್ರ ಹ ಆಿಬ ಬಿಡ್ರಿಷ್ಟ ಕ್ಯಾಲಿಕಟ್ ಮಾಡ ಆಕು
ಪರವಾಗಿಲ್ಲ ಹಂಗೇನಿಲ್ಲ ನಮ್ದು
ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಬಿಡ್ತೀನಿ
ಬ್ಯಾಡ್ರಿ ಏನ್ರಿ ಬ್ಯಾಡ್ರಿ ಬೇಕಾಗಿಲ್ರರಿ ನಾವ್ ಮಂದಿ ತಿನ್ ನಮಗ ಅದಿಲ್ರಿ ನಮ್ಗ ಆಥರ ಹ್ಮ ಹ್ಮ್ ಮತ್ತ ಏನು ರಿ ನಾ ಸ್ಟಡಿ ಇಲ್ಲ ಏನಿಲ್ಲ ನೋಡ್ರಿ ಓದಕತೀನಿ ಅಷ್ಟೇ
ಕ್ವಶನ್ ಬ್ಯಾಂಕ್ ಆದ ರಿ ಹಾ ಅಣ್ಣ ಒಯಿ ತಗೋ ಹೋದು ಅಂತ ಅಂದರಿ ನಾನೇ ಓದಲ್ಲಗೇರಿ ಹಾ ರೀ
ಕೆ ಎ ಓರಿಯಂಟೆಡ್ ಅದು ಬಿಟ ನೋಡ್ರಿ ಅದು
ಕೇ ಕೇಯ ಹ ಆಯ್ತಲ್ರಿ ಹಾ ಅಣ್ಣ ಬದ ಸಂಜು ಅಣ್ಣ ಬಲ್ಲ ಆದ ತಗೊಂಡ್ ಹೋಗ ಓದು ಅಂತ ಅಂದನ್ ರಿ ಬಟ್ ನಾನೇ ಓದಲ್ಲಗ ಇದು ಕೊಡ್ರಿ ಒಂದು ಫೈವ್ ಹಂಡ್ರೆಡ್ ಅದನ್ ಕೊಡ್ರಿ ನಾನ್ ಲಾ ಸಾಬ್ ಬುಕ್ ತಗೋತೇನ್ ರಿ ಇಬ್ರಗ್ ಆಗತ್ತಾ
ಬಂದ ಏನ್ರಿ ಮಾರ್ಕೆಟಿಗೆ
ಆಯ್ರಿ ತಿರಿಗಿ ಲೈಬ್ರರಿ ತೊಗೊಂಡ್ರೀ
ಇಲ್ಲ ಮಾರ್ಕೆಟಿಗೆ ಬಂದೇನ್ ರಂಜ ಅಲ್ಲ ಆನ್ಲೈನ್ಗ ಇತ್ ಬಿರಿ ಆನ್ಲೈನ್ದ ಅವ್ ವೆಬ್ಸೈಟ್
ಹ ಮಾರ್ಕೆಟ್ಗ ಏನ್ ಮಾಡದ ಮಾರ್ಕೆಟ್ ಬಂದದ ಏನ್ ಮಾಡ್ರಿ ಗೊತ್ತಿಲ್ರಿ ಆನ್ಲೈನ್ದಾಗ ತಗೊಂಡಾರ ಅಂತ ನೋಡಿ
ಆನ್ಲೈನ್ದಾಗ ಅಂದ್ರೆ ಹೆಂಗ್ ಗೊತ್ತಾ ಅವ್ರದ್ದು ನಂಬರ್ ಕೊಟ್ಟಿರ್ತಾರದ್ರೆ ಅವ್ರ ನಂಬರ್ ಮಿಸ್ ಕಾಲ್ ಕೊಟ್ಟಿದ್ರೆ ಫೋನ್ ಪೇ ಮಾಡಿದ್ರ ಕೊರಿಯರ್ ಮಾಡ್ತಾರೆ ಅವರು ಪೋಸ್ಟ್ ಮುಖಾಂತರ
ಹೌದೌದುದು
ಏಂದ್ರೆಫ್ಲಿಪ್ ಫ್ಲಿಪ್ಕಾರ್ಟು ಅಮೆಝಾನ್ ಬುಕ್ ಬುಕ್ ಕಾರ್ಟು ಇಂಥ ಕೆಲಲ್ಲ ಬಂದ್ರೆ ಅಲ್ಲಿ ಆನ್ಲೈನ್ ಅಂತ
ಹೌದೌದು ರರಿ ನಮ್ ಫ್ರೆಂಡ್ ಫೋನ್ ಹಚ್ಚಿದಲ್ರಿ ಫೇಸ್ ವಾಶ್ ಮತ್ತತ್ ಹೆಂಗ ಅಂತ ನಾಳೆ ಮಾರ್ನಿಂಗ್ ಬರ್ತೀನಿ ಮಾಡಕತ್ತಗೆ ಅಂತ ಅಂತಂದನ್ ರಿ ಆಯ್ತ್ ತಗೋ ಅಂದಾಳ್ರಿ
ಜಿಯೋ ಮಾರ್ಟ ಎಲ್ಲ ಅದೆಲ್ಲ ಶಾಪುರ್ತಾಗ
ನನ್ಗ ಗೊತ್ತಿಲ್ರಿ ಮತ್ ಅವ್ರಗ್ ಕೊಡಕ್ ಬರ್ತಾರಲ್ಲ ಅವ್ರಗ ಕೇಬೇಕಕ್ ಆತತಿ ನ ಹ
ಅವ್ರು ಹೇಳಿದ್ದೇ ಬೇರೆ ಆದ್ರೆ ನೀವು ತಳ ತಿಳ್ಕೊಂಡಿದ್ದೇ ಬೇರೆ
ಜಿಯೋ ಮಾಗ ಮಾಡಲ್ರಿ ನನ್ನ ನನ್ ಫೋಗೆ
ಇವತ್ತಿನಿ ಕೇಳಿ ಸರಿ ಜೀವ ಮಾಡ್ರೆ ಮಾಡ್ಲಿ ಓಟಿ ಚು ಬರ್ಲಿ ನಾನು ಅದೆಲ್ಲಾ ಹೇಳ್ತಿರೋದು ಜಿಯೋ ಮಾರ್ಟ್ ಅಂದ್ರೆ ಹೆಂಗ್ ಗೊತ್ತಾ ಈ ಫ್ಲಿಪ್ಕಾರ್ಟ್ ಅದಲ್ಲಾ
ಹ ರೀ ಏನೇನ್ ನನ್ಗೋ ಗೊತ್ತಿಲ್ರಿ ಜೀವ ಮಾಡ್ದಾಗ ಮಾಡ ತಡಿ ನೋಡ್ತೀನಿ ನಿಮ್ ಶಾಪ್ರಾಗ ಐತೆತನ ಅಂತ ಅಂದಳ್ರಿ ನಮ ಶಾಪ್ರಾಗ ಜೀವ ಮಾಡಿ ಇಲ್ವ ತಾಯಿ ಅಂತ ಹೇಳಿದಿದ್ದಾರೆ ಆಕೆ ಕೇಳಲಿಲ್ಲ ಮ ಮಾಡಿದ್ಲು ಅವರು ಫೋನ್ ಹಚ್ಚಿದ್ರು ಆರ್ಡರ್ ಮಾಡ ಒನ್ ಆಸೆ ಆಗಿಲ್ಲ ನೀವು ಆರ್ಡರ್ ಮಾಡ ಅಲ್ ಫೇಸ್ ವಾಶ್ ಬಂದ ನೋಡ್ರಿ ಅಂತಂದ ಅಣ್ಣ ಈಗ ದುಡ್ ಇಲ್ಲ ಕ್ಯಾನ್ಸಲ್ ಮಾಡ ಮಾಡ್ರಿ ಅಂತಂದೆ ಆಮರ ದಿಮಾಗ್ ಖರಾ ಹೋಗ್ಯಯ ಅಂತಂದ ಇಲ್ರಿ ಸಾರಿ ಅಂತ ಅಂದೆ ಗಪ್ಪಾಗಿ ಓದಿರಿ ಅವರು
ಎಲ್ಲಿ ಇಲ್ಲಿಗ್ ಬಂದ ನಾನು ಸಾಪೂರ್ ಬಂದಿದ್ದಾನು
ಹಾ ರ
ನಿಮ್ ಲೊಕೇಶನ್ಗೆ ಬಂಧಿಧ್ನ
ಹಾ ನಮ್ ಲೊಕೇಶನ್ ನಮ್ ಲೈಬ್ರರಿ ಲೊಕೇಶನ್ಗೆ ಬಂದಿದ್ದ ನೋಡ್ರಿ
ಹಾ ಹಾ ಹಾ ಒಂದ್ರೆ ತಲ ಕೆೆಟ್ಟದ ಏನಂದ ಒ ಏನ ತ ಕೆಟ್ಟದನೆ ನಿಮಗ
ಇಲ್ಲರಿ ದಿಮಾಕ್ ಖರಾಬಹೋಗಯ ಅಂದ್ರ ಅವಂದ ತೇಲಿ ಖರಾಬ್ ಹೋಯ್ತಾ ಅಂತ ಅರ್ತಾರೆ
ಹ್ಮ್ ಹ್ಮ್ ಹ್ಮ ಅಂದ್ರೆ ಮೋಸ್ಟ್ಲಿ ಇದು ಇವು ಏನ ಅದಲ್ಲ ಬ್ಲಿಂಕೆಟ್ ಜೆಪ್ಟೋ ಅದ್ರ ತದ ಅಂತ ಅನ್
ಏನೋ ಗೊತ್ತಿಲ್ಲ ನೋಡ್ರಿ ನಿಮ್ಗೆ ಅವ ನಾಳೆ ಗೊತ್ತಾಗತ್ ನೋಡ್ರಿ
ಅದೇ ಅದೇ ಸೂಪರ್ ಮಾರ್ಕೆಟ್ ಇರ್ತವ ಅಲಸನ್ ತಂದು ಕೊಡ್ತರ್ತವ ಅವು ಬಟ್ ನಮ್ ಶಾಪುರದಾಗಿಲ್ಲಲ್ಲ ಮೋಸ್ಟ್ಲಿ ಗುಲ್ಬರ್ಗಿಂದ ಬರ್ ಗಾಡಿ ಅದ ಬಂದ ಗುಲ್ಬರ್ಗಿಂದ ಬತ್ತಲ್ಲ ಯಾದಗಿರಿ ಇಂದ ಬರುತ್ತಾ
ಹ್ಮ್ ಅದವ್ರೆ ನಿಮ್ಗೆ ತಿಳ್ ಗೊತ್ತಾವ್ರೆ ಗೊತ್ತಾಗತ್ತೆ ಇಲ್ಲ ಅಂದಲ್ಲ
ಆಯ್ತಾಯಯ್ತು ಮಾಡಿ ಮಾಡಿ ಆ ಇದು ಪೇಮೆಂಟ್ ಮಾಡಿದ್ರಿ ಇವಾಗ
ಏನ್ರಿ,
ಪೇಮೆಂಟ್ ಮಾಡಿದ್ದೀರಾ. ಜೀವ ಮಾಡಿಗೆ ಬೇಸ್ವಸಿಗೆ
ಎಲ್ಲಿ ಮಾಡ್ಲಿ ಇನ್ನು ಆಡರ್ಮಾಡಿಲ್ರರಿ ಅದು. ಒಂದ್ ಅರ್ಧ -ಅರ್ಧ ತಾಸ್ನಾಗ ಬರ್ತದ್ರೀ ಅದಕ್ಕೆ.
ಕ್ಯಾಶ ಆನ್ ಡೆಲಿವರಿ ಆಪ್ಶನ ಆದಲ್ಲಿದರಗ.
ಕ್ಯಾಶ್ ಆನ್ ಡೆಲಿವರಿ ಭಿ ಐತಿ ಫೋನ್ ಪೇದು ಐತಿ ಎಲ್ಲಾನೂ ಐತ್ರಿ.
ಸರಿ, ಸರಿ, ಸರಿ
ಹ್ಮ್, ಅದಕ್ಕೆೇ- ಮಾಡಿದರೆ ಏನೇನಾಗುತ್ತೆ ನೋಡ್ರಿ ನಾಳೆ ಮಾಡ್ತನ್ರಿ ಮತ್ತ. ಮತ್ತ
ಗ
ಹಬ್ಬಕ್ರಿ, ಹಬ್ಬಕ್ ಇವದ ಈ ವರ್ಷ ಏನ್ ಚಂದ ಆಯ್ತ್ ಬಿಡ್ರಿ ಹಬ್ಬ. ವಾ ವಾ ವಾ ಚಂದೆ ಆಗ್ಲಿಲ್ರಿಈ ವರ್ಷ ಹ್ಮ್ಅಲ್ಲೇ ನಿ, ನೋಡಿದೆ ನಾನಂತೂ.
ಅಂದ್ರೆ ಹೋಗೋತನಗ ಹಂಗ ಹೋಗ್ಲಿಲ್ಲ. -
ಹಂಗಹೋಗ್ಲಿಲ್ ರಿ ಬರೋವಾಗ ಅಷ್ಟೇ ಬಂತರಿ.
ಅಯ್ಯಾ ನಾ ಹಂಗೆ ಹೋಗೋದ ಅಂತ ಅಂದ್ ಬಿಡ್ರ ನಮ್ಗ. ಯಾರು ದೇವ್ರಿದ ಬಂದ ಹಂಗೆ ಬಂದಂತಂದ್ರ.
ಇಲ್ಲ, ಇಲ್ರಿ ದೇವ್, ರು ಒಬಬ್ ಸುಳ್ ಹೇಳ್ತಾರ ಒಬ್ಬ್ರೊಬ್ರು ಕರೆ ಹೇಳ್ತಾರೆ ಎಲ್ಲಾರ ನಿಮ್ಮಂಗೆ ಇರ್ಬೇಕಲ್ಲ.
ಇಲ್ಲ, ಅವ್ರು ಹೇಳಿದಾರ ಅವರುಹುಡಗರು ನಿಂಗೆ ಅವ್ರು ಆರ ನಿಂಗೆ ಚೆನ್ನೆ ಅವ್ರು.
ಹ್ಮ್, ಅವ್ರ ಬ ಊರ್ದ ಸುಳ್ಳ ಆರ್ ಬಿಡ್ರಿ ನಿಮ್ ಫ್ರೆಂಡ್ಸಂದ ಅಂತ, -
ಹಿಂಗ್ ಹಾಲ ಬಾವಿ ಹೋಗಿ ಹೊತ್ಪೇಟಗ್ ಹೋಗಿ ಬಂದಂತ
ಹೌದ್ರೀ, ಹ್ಮ್, ಹ್ಮ್ ಆಯ್ತಾಯ್ತು ಮತ್ತೇನ್ರಿ.
ಹ್ಮ, ಏಳ್ಬೇಕು ಬರ್ತಡೆಮಾಡಕ ಹೋಗ್ಬೇಕ ಮಳೆಒಂದ ನಿಂತ, -
ಹೌದೇನರಿ ಹ್ಮ್, ಹ್ಮ್- ಹ್ಮ್, ಯಾಕ್ಮಾಡ್ತಿರ್ ಬಿಡ್ರಿ ಅವೇನ ಸಣ್ಣ ಪಾರ ಏನ್ರೀ,
ಸರಿ ತೋಗ ರಿ ಮಾಡ್ತೀನಿ.
ಯ ರ ಹಲೋ ಹಲೋ, ರೀ